ಹಲೋ ನಮಸ್ಕಾರ್ ರಿ.
ನಮಸ್ಕಾರ ರೀ ಶಂಕರ್ ಅವ್ರಿ ಹೇಳ್ರಿ ಬಾದನ್ ಪೋನ್ ಹಚ್ಚಿರಿ.
ಏ ಏನ್ರೀ ನಿಮ್ ಬೆನಿನೇ ಕೋನ ಸಿಗ್ತಾ ಇಲ್ಲ ಅಲ್ರಿ.
ಓ ಏನಪ್ಪಾ ದನೇನು ಬಾಳ ದಿನ ಫೋನ್ ಹಚ್ತ್ಯ ದಿನಿ ಫೋನ್ ಹ ಸಿಗಾತಲ್ಲಾ ಇದ್ಯಲ್ಲಾ.
ಮತ್ ಏನ್ ಮಾಡ್ತಿರಿ ಎಲ್ಲಾ ಎಲ್ಲಾ ಈಗ ಎಲ್ಲ ಕೆಲ್ಸ ಕೆಲ್ಸ ಐತ್ ಅಂತೀರಿ.
ಏ ನೀವ್ ಕೆಲ್ಸ ಇಂತ್ರರಪ್ಪ ನಮ್ದು.
ಹಾ ಅದೇ ಏನ್ಡ್ರೆ ಎಲ್ಲ ಆರಾಮ.
ಎ ಆರಾಮ್ ರಿ ಅಪ್ಪ ನೀವು.
ಏ ನಾವ್ನ್ ಆರಾಮ್ರಿ ನೀವ್ ಆರಾಮಿದ್ರ.
ಹಾ.
ಹಾ. ಮತ್ತೇನಿಲ್ಲ ನೋಡ್ರಿ ಹಿಂಗೆ ಒಂದು ಸೈಟ್ ನಡದ್ರೆ.
ಹ್ಮ್ ಹ್ಮ್.
ಒಂದ್ ಒಂದ್ ಸೈಟಿಗೆ ಹೊರಟೀವ್ ರೀ ಒಂದ್ ಟೂ ಡೇಸ್ ಆಯತ್ ರೀ. ಹ.
ಹಾ.
ಹಾ ರೀ.
ಕಾಲೇಜು.
ಕಾಲೇಜ್ ಒಂದು ಈಗ ಹೋಗ್ತಾ ಇಲ್ಲಾ ರೀ ಒಂದು. ಈಗ್ ಇನ್ನ ಅಡ್ಮಿಷನ್ ಮಾಡಿಲ್ರಿ ಡಿಗ್ರಿ ಕಂಪ್ಲೀಟ್ ಆಗಿದೆ.
ಹಾ.
ಇನ್ನು ಅಡ್ಮಿಷನ್ ಮಾಡಿಲ್ಲ ಯಾವ್ದೋ ಮಾಡ್ಬೇಕಂತಿನ್ನ.
ಮಾಡ್ಬೇಕಲ್ಲ.
ಮಾಡ್ಬೇಕು. ಸ್ವಲ್ಪ ಇನ್ನ ಹೋಗ್ಲಂತ ನಾವೇ ಸ್ವಲ್ಪ ಹಿಂದಕ್ಕೆ ಹಾಕಿದೀವಿ.
ಹೋ ಹೋ.
ಹ್ಮ.
ಹಾ.
ಅಲ್ಲ ಬಿ ಎಡ್ ಮಾಡಬೇಕಿಲ್ಲ ಬಿ ಎಡ್ ಮಾಡ್ಕಂಡು ಯಾವ್ದಾದ್ರೂ ಏನ್ ಜಾಬ್ ಮಾಡ್ಬೇಕಲ್ಲ.
ಹೌದ್ರಿ ಎಲ್ಲಾ ನಡತ್ರಿ ಯಾಕೋ ಸ್ವಲ್ಪ. ಏನೂ ಬೆರೆದು ಮಾಡ್ಬೇಕಂತ ಆದ್ರೆ.
ಇವೆಲ್ಲಾ ವೇಕೆನ್ಸಿ ಕಾರ್ದಾರಲ್ಲ.
ಹಾ ಆರೇ.
ಇವಗೆಲ್ಲಾ ವೇಕೆನ್ಸಿ ಕರೆದಿದ್ದಾರಲ್ಲಪ್ಪಾ.
ವ್ಯಾಕೆನ್ಸಿ ಎಲ್ಲಾ ಬಂದೇವ್ರಿ ಯಾಕೊ ಸ್ವಲ್ಪ ಇನ್ನ ಸ್ವಲ್ಪ ಹೋಗ್ಲಿ ಅಂತ. ನಾವೇ ಸ್ವಲ್ಪ ಹಿಂದೆಕಿಧಿವಿ.
ಅಲ್ಲಾ ಎಷ್ಟೋ ಬಿಟ್ರು ಗೊತ್ತಾ.
ಹೌದಾ.
ಇದು ಆರ್ ಆರ್ ಬಿ ಬಿಟ್ರಾ ರೈಲ್ವೆ ಡಿಪಾರ್ಟ್ಮೆಂಟ್.
ಹಾ ರೀ.
ಆಮೇಲೆ ಆಮೇಲೆ ಪೀ ಸಿ ಬಿಟ್ರಾ.
ಹೂ ರೀ ಹೂ ರೀ.
ಅದ್ರಲ್ಲಿ ಮತ್ತೆ ಸಿ ಐ ಡಿ ಆರ್ ಮತ್ತೆ ಪಿ ಯು ಸಿ ಬಿಟ್ರಾ. ಸಿ ಐ ಡಿ ಆರ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಹಾ. ಯಾವ್ದಂದ್ರೆ ಮತ್ತೆ ಇದು ಸೈನಿಕ ಸೋಲ್ಜರ್. ಬ್ರದರ್ ಅದರಲ್ಲಿ ಬುಟ್ರಾ.
ಹೂ ರೀ.
ಎಲ್ಲಾ ಜಾಸ್ತಿ ಬುಟ್ರಾ ನೀವು ಹಕ್ಬೋದಲ್ಲ ನಾ ನೋಡೀವಾಗ. ಪಿ ಏಸ್ ಐ ಏನೂ ಹಾಕಿಲಪ್ಪ ನಂದ ಐಟ್ ತುಂಬಾ ಬರುತ್ತ.
ಹ್ಮ್ ಹ್ಮ್ ಹ್ಮ್. ಆರ್ ಆರ್ ಬಿ ಹಾಕಿದರ.
ಹೂ ಹಾಕ್ಬೇಕು.
ಅಂದ್ರೆ ಇವಾಗ ಇದು ಮನ್ನೆ ಯಾವ್ದೋ ಕಾನ್ಸ್ಟೇಬಲ್ ಯಬುಡ್ ಟ್ಟಿದ್ರ ಅಂತ ನೋಡ್ರಿ
ಹ್ಮ ಹಾ ಬಿಟ್ರಲ್ಲ ಇನ್ನ ಟೈಮ್ ಇದದ್ ಇನ್ನ ಮುಂದಿನ ತಿಂಗಳ ಐತೆ ತಾನೆ ಅದ
ಮುಂದಿನ ವೀಕ್ ಆದ್ರಿ
ಹಾ
ಹ್ಮ್ ಹ್ಮ್ ಅಂದ್ರ ಇವ ಈಗ ಆರ ಆರ ಭೀ ಚಲನ ಬಾಳ ಜಾಸ್ತಿ ಸ್ತಿದ ಅಂತ ಅಂದ್ರ
ಏ ಇಲ್ಲ ಚಲನ ಒಂದ್ ಆರನೂರ್ ರೂಪಾಯಿ ಅದ
ಹ್ಮ್ ಗಾಗ ಹೇಳಬೇಕ
ಹ್ಮ್
ಚಲನ ಒಂದ್ ಸಿಕ್ಸ್ ಹಂಡ್ರೆಡ್ ಆದಂತ ಅಂತೀರಿ
ಮೊಬೈಲದಾಗ ಫೋನ್ ಪೇ ಮಾಡಿದೆವ
ದೊಡ್ಡ ಶಾಣೆಕಿ ಇಕಿ
ಚೆಂಜ ಇಲ್ಲಣ್ಣ
ಎರಡ ನೂರ ಐವತ್ತ ಕೊಡಬೇಕ್
ಇಲ್ಲಪ್ಪ
ಹಲೋ
ಹಲೋ
ಏನ್ ಮಾತಾಡ್ದಿಂಗ ಆಯ್ತ ಆ ಕಡೆ
ಇಲ್ಲ ಈ ಕಡೆ ಮಾತಾಡಿದ್ದ್ ಅಲ್ಲ ಆರಾರ್ ಭೀ ಹಾಕ್ಬೇಕಲ್ಲ
ಅದೇ ರಿ ಆಕಬೇಕಂದಿವರಿ ಸ್ವಲ್ಪ ಸ್ವಲ್ಪ ಚಲನ ಜಾಸ್ತಿ ಆಗಿದೆ ಅಂತ
ಚನಲ್ಲ ಇಲ್ಲ ಅದ್ ಅಮೌಂಟ್ ಅದ್ ಅಮೌಂಟ್ ಆಮೇಲ ರೀಫಂಡ್ ಬತರ್ದ ಅದು
ರೀಫಂಡ್ ಬರ್ತದೆ ಅಂತೀರಿ
ಹಾ ಬರ್ತದ ಎಕ್ಸಿಮ್ ಬರ್ದ್ ಬರ್ತದ
ಅದೇ ಅಷ್ಟ ತಿಳುವಳಿಕೆ ಇದ್ದಿಲ್ಲಲ್ರಿ ನಮ್ನ ನಮ್ಗೆ
ಎಲ್ಲ ರೀಫಂಡ್ ಬರ್ತದ ಆಮಲ ಚಿಲರ್ ಕೊಡ ಅಮೌಂಟ್ ರಿಫಂಡ್ ಬರ್ತದದ್
ಹ ರೀಪೆಂಡ ಬಂದ್ರೆ ಬಾಳ ಉಪಯೋಗ ಕಾತ್ರಿ ಅದ್
ಉಪಯೊಕಾತದ ಇವಾಗ ಎಷ್ಟ ಅಂದ್ರೆ ಇವಾಗ ನೂರು ರೂಪಾಯಿ ಆಯ್ತಾ ಇನ್ನು ಎಷ್ಟ ಆರ್ನೂರು ರೂಪಾಯಿ ಚಲನ ಐತೆ
ಹ್ ಸಿಕ್ಸ್ ಹಂಡ್ರೆಡ್ ಐತ್ರಿ
ಹ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಹ ಐನೂರು ರೂಪಾಯಿ ರೀಫಂಡ್ ಬರುತ್ತೆ ಅಂದ್ರೆ ಅಲ್ಲ
ಆಮೇಲೆ ಈಸಕೊಡು
ಅಂದ್ರೆ ಅಲ್ಲಿ ಹೋಗಿ ಅಲ್ಲಿ ಹೋಗಿ ಎಕ್ಸಾಮ್ ಬರ್ಬೇಕಕ್ ನೀ ಎಕ್ಸಾಮ್ ಬರ ತಕ್ ಕ್ಷಣ ಒಂದು ವಾರದಲ್ಲಿ ಬರುತ್ತದೆ ರೀಫಂಡ್ ಅಮೌಂಟ್
ಹ ಹಾ ಒಟ್ಟ ಎಕ್ಸಾಮಿನೇಷನ್ ಆದ್ಮೇಲೆನೆ ಇದೆಲ್ಲ ರರಿಫಂಡ್
ಹಾ ರೀಫಂಡ್ ಅಮೌಂಟ ಅಲ್ಲಿವರೆಗೆ ಬರಲ್ಲ ಹಾ
ಅಲ್ಲಿ ಹಾ ಹಾ
ಆ ರಿ
ಅಮೌಂಟು ರೀಫಂಡ್ ಬರ್ಬೇಕಂದ್ರೆ ಅಲ್ಲೂ ಎಕ್ಸಿಮ್ ಬರ ತಕ್ಷಣ ರೀಫಂಡ್ ಬರುತ್ತೆ ಆಮೇಲೆ ಅ ಇವಾಗೆಲ್ಲ ಹಾಕಲ್ಲ ಅರರ್ಬಿ ಹಾಕಿ ಆಮೇಲೆ ಅರಣ್ಯ ಇಲಾಖೆ ಎಲ್ಲ ಹಾಕಿದಾಗ ಬಿಡ್ತಾರ
ಹಾ ರೀ
ಅವೆಲ್ಲ ಹಾಕ್ಬೇಕಲ್ಲ
ಅವ ಎಲ್ಲ ಆಗ್ಬ್ರಿ ಸ್ವಲ್ಪ ಇನ್ನ ಅಷ್ಟು ಗೊತ್ತಿಲ್ಲ ಅಲ್ರಿ ನಮ್ಮ ಮತ್ಗೆ
ಹಾ ಹ ಇಲ್ಲ ಅದು ಒ ಸರವರ್ ಬೀಜರುದೆ ಅವಾಗ ಅದು ಬೀಜ ಇರ್ತ್ತ ಎಲ್ಲಾ
ಹಾ ರಿ
ಹ್ಮ್ ಅದಕ್ಕೆ ಇವಾಗ ಆಗ್ ಬಿಡ್ಬೇಕು ಅವಾಗ ಯಾರ ಬಿಟ್ಟಿದ್ದಾನೆ
ಹಾ ರೀ
ಮತ್ತೆ ಯಾವವುದು ಯಾವ್ದ ಬಿುಟ್ರಂದ್ರೆ ಮತ್ತೆ ಇದು ಅ ಯ ಅದು ಇದು ಬಿುಟ್ಟೇನೆ ಯಾವ್ದೊಂದು ಯಾವವು್ದಂದ್ರೆ ಇದು ಯಾವ್ದಪ್ಪಾ ಕೋಟೆಯಲ್ಲಿ ಕೆಲ್ಸ ಬಿಟ್ಟಾನೆ
ಹ್ಮ ಅದಾವದ್ರೀ
ಕೋ ಕೋಟಲ್ಲಿ ಯಾವದೋ ಒಂದು ಪ್ಯೂನ್ ಏನು ಬಿಟ್ಟಿದ್ದಾನೆ
ಓಹ ಪೂನ್ ಅಂದ್ರ ಬಾಳ ಅದಕ್ಕನು ಎಕ್ಸಾಮ್ ಇರುತ್ತಾದ ಏನ್ರೀ
ಹ್ಮ್ ಇವಾಗ ನಿಮ್ ಡಿಗ್ರಿ ಕ ಎಲ್ಲ ಮಾರ್ಕ್ಸ್ ಕಿದ್ದೆಲ್ಲ
ಹ್ಮ್ ಆದ್ರೆ
ಎಲ್ಲಾ ಮಾಸ್ ಕ್ದೆ ಇದು ಯಾವದೋ ಒಂದು ಬುಟ್ರ ಬಕ್ಕಿದು ಯಾವ್ದೇನು ಹಾಸ್ಟೆಲ್ ವಾರ್ಡನೇ ಬಿಟ್ಟಿರ್ಬೇಕು
ಹಾಸ್ಟೆಲ್ ವಾರ್ಡನ್ ಅದು ಡೈರೆಕ್ಟ್ ಇದ ಇರ್ತನೆ ಇದು ಎಕ್ಸಾಮ್ ಇರ್ತೆ ಹತ್ತರೆ
ಎಕ್ಸಾಮ್ ಇರುತ್ತೆ ಎಕ್ಸಾಮ್ ಇರುತ್ತೆ
ಹಾ
ಎಕ್ಸಾಮ್ ಹರ್ತ್ತ ಎಕ್ಸಾಮ್ ಅಟೆಂಡ್ ಆಬೇಕು
ಹಾ ರೀ ಹ್ಮ ಹ್ಮ ರಿ ಹ್ಮ ಹಾ ಹಾ ಇದೆಲ್ಲಾ ಎಲ್ಲಾ ಅಪ್ಲಿಕೇಶನ್ಗೆ ಇದೇ ರ ಇದನ್ನು
ಹ್ಮ್ ಹಪ್ಪಲಿಕೆ ಎಲ್ಲಾ ಇದೆ ಎಲ್ಲಾ ತರದ ಇದೆ
ಹ್ಮ್
ನೋಡಿ ಇವಾಗ ಆಯ್ಕ ಯಾವ್ದಾವಾನ ಇದು ಅರಣ್ಯಲ್ಲ ಬಿಡಡ್ತಾನ ಏನ ಬಿಟ್ಟೆಲ್ಲ ಬಿಡ್ತ ಅೇಾ ಅದು ಸೆಕೆಂಡ್ ಪೀಸ್ ಮ್ಯಾಲ ಡಿಗ್ರಿ ಮೇಾಲ ಅದು ಬಿಡ್ತಾನೆ
ಹುಂಡ್ರಿ.
ಹು ನಾನಾ ತರದ ಡಿಗ್ರಿ ಮೇಲೆ ಐತೆ.
ಹಾ ಅದೇ.
ಹಾಕ್ಬೇಕಲ್ಲ.
ಹಾಕ್ಬೇಕ್ರಿ ಅಷ್ಟು ನಾವುನು ಸಿಟಿ ಕಡೆ ಹೋಗಲ್ಲಲ್ರಿ ನಮ್ದ ಒಂದು. ಹಳ್ಳಿದ್.
ಹಾ
ಈಗ ಶಾಪುರ ಹೊದ್ರೆ ನಮ್ಗೆಲ್ಲಾ ವಿಷಯ ಗೊತ್ತ ರಿ.
ಹೌದ ಹೌದ ಹೌದ.
ಆಮೇಲೆ.
ಹೋಗಲ್ಲ ನಾಳೆ ಕೆಲ್ಸಕ್ ಹೋಗಿ ಬೇಕಾರ್ ನಾ ನಾಳೆ ನಾಡಿದು ಹೋಗಲ್ಲ.
ಹ ಹೋಗಕ್ರಿ ಒಂದ್ ನಾಳೆ ನಾಡಿದ್ದಲ್ವಾ ಇಲ್ಲಾ ಅಂದ್ರೆ ಒಂದು ಹೋಗ್ಬೇಕ್ರಿ ಇನ್ನೊಂದು ತ್ರೀ ಫೋರ್ ಡೇಸ್ ಲೇಟ್ ಆದ್ರೆ.
ಹಾ ಹೋಗ್ಬೇಕಾರ ನನ್ ಪೋನ ಪೋನಚ್ಚಿ ಏನ್ ಬೇಕಾರ ನಾನು ಬರ್ತೀನಿ. ಅಲ್ಲಿಂದ ನಾನ್ ಬಂದಗಿಂದ ಬೇಕಾರ ಇಬ್ರು ಒಮ್ಮಲಿ ಹಾಕಣಂತ.
ಹಾ ಹೋಗ್ಬೇಕಾದ್ರೆ ನಿಮ್ಗೊಂದು ಕಾಲ್ ಮಾಡ ಮಾಡ್ತೇನ್ಡ್ರಿ ಅವಾಗ. ಫೋನ್ ಬಿಡ.
ಹಾ ಹಾ ನಾನ್ ಬರ್ತೇನಾ.
ಹಾ ರಿ.
ಬೇಕಾರ ಇಬ್ಬರು ಹಾಕನ ಅಂತೆ.
ಹುಂಡ್ರಿ.
ಹಾ ಇಬ್ಬರು ಹಾಕನಂತ ಮತ್ತ ಇನ್ನೆನ ಪಾ ಎಲ್ಲಾ ಡೀಲ್ ಮುಗತ ನಂದು ಮುಗಿತಾಬಂತು. ಏನಾದ್ರೂ ಮಾಡ್ಬೇಕಿಲ್ಲ ಇವಾಗಾ.
ಹೌದ್ರಿ.
ಹ ಎಲ್ಲಾ ನೋಡಿ ನಿಂದು ಎಷ್ಟು ಎಲ್ಲಾ ಮತ್. ಕಡ ಕಂಪ್ಲೀಟ್ ಆಗಿನ ನಾನು ಎಲ್ಲ ಮಾಸ್ಕಾರ್ಡ್ ಬಂದಿದ್ದೆ.
ಐ ಎಲ್ಲಾ ಬಂದಾವ್ರಿ. ಹು ಎಲ್ಲಾ ಸರಿ ಆಗವದ ಅವ್ರಿ. ಹು ರಿ ಹು ರಿ.
ಇಲ್ಲಾ ಎಲ್ಲಾನು ನೋಡ್ತಾ ಇರ್ಬೇಕಪಾ ಯಾವ್ದ ಬ್ರೂ ಜಾಬ್ ಬಿಟ್ಟೇನಿಲ್ಲೋ ವೆಕೆಸಿ ಬಿಟ್ಟೇನಿಲ್ಲೋ ಅಲ್ಲಿ ಎಲ್ಲಿಗೂ. ವಲ್ಲಗೋಡ ನೋಡ ನೋಡ್ತಾ ಇರಬೇಕು.
ಹೌದೇನೋ. ಅಷ್ಟು ಟೈಮ್ ಇಲ್ಲಲ್ಲಡ್ರಿ ನಮ್ಮ ಹತ್ರ ಸೈಟ್ ಬಂತಂದ್ರ. ಅದು ಯಾವ್ದನ್ನ ಸ್ಟೇಟಸ್ ನೋಡೋದು. ಇಲ್ಲಾಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದ.
ಹು
ಈಗ ಜಾಸ್ತಿ ನೋಡ್ತೀವಲಡ್ರಿ ಅದಕ್ಕೆ.
ಇಲ್ಲಿಲ್ಲ ಮಾವೆಲ್ಲಾ ನೋಡ್ಬೇಕು ನೋಡ್ಕಂದ. ಇದು ಮಾಡ್ಬೇಕು ಹು ಊಟ ಆಯ್ತ ಅವಾಗೇ ನಮ್ದು.
ಊಟ ಇನ್ನ ಇಲ್ಲ ನೋಡ್ರಿ ನಿಮ್ದು.
ನಮ್ದು ಮಾಡ್ಬೇಕೆನ್ನ ನಾನ್ ಮಾಡ ಊಟ ಇನ್ನೇನ್ ಮಾಡ್ಬೇಕ ಇನ್ನೊಂದ ಸ್ವಲ್ಪ. ನಂದ ವಾ ಇ ಟೈಮ್ ಎಷ್ಟ ಆಯ್ತು ಇನ್ನ ಒಂದ್ ಹತ್ ಹತ್ತ ಹತ್ತು ನಿಮಿಷ ಆಮೇಲೆ ಊಟ ಮಾಡ್ತೀನಿ
ಒಂದ್ ಹತ್ ಸೆಕೆಂಡ್ರೀ
ಹಾ ಒಂದ್ ಹತ್ತು ಹದ್ ನಿಮಿಷ
ಹಾ ಹತ್ತು ಮ ಟೆನ್ ಮಿನಿಟ್ಸಾ
ಹಾ ನಾ ಆಮೇಲೆ ಮಾಡ್ತೇ ಊಟ ನಿಮ್ದೇನ್ ಊಟ
ನಮ್ದು ಇನ್ನೊಂದು ಹಾಫ್ ಅನ್ ಅವರ್ ಲೇಟ್ ಆದ್ರೆ
ನೀದ ಹ್ಮ ಆ
ಇನ್ನೊಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತೆ ನಮ್ದು
ಅಪ್ಪನವ್ರ ಎಲ್ಲಾ ಏನ್ ಊಟಪ್ಪಾ ಪೆಸಲ್ ಏನು ಊಟ ಮಾಡ್ರಿ ನು ಏನಲ್ವಾ
ಇಲ್ಲ ರೀ ನಿನ್ನ ಕಾರುಣಿಮೆ ಕರತ್ರಿ ನಿನ್ನೆ
ಹಾ ಇರಿೀ ಇರಿೀ ಒನ್ಸ್ಫೋನ್ ಬರ್ತಾ ಇದ್ದೆ
ಹಾ ಓಕೆ ಸರ್ ಇ ಅ